ಹಲೋ ಏನ್ ಮಾಡಕ ಹತ್ತಿ
ಈಏನ ಇಲ್ಲ ಊಟ ಮಾಡಿನಿ ನೀನು
ನಾನನ್ ಕುತ್ಕೊಂಡ್ದಂಗ ನೀ ಮಾಡ ಈ ಮಾಡಿ ಹಾ
ಎಲ್ಲ ಹೋಗಿಲ್ಲಾ
ಅಲ್ಲ ಹೋಗಿಲ್ಲ ಪಾಪ ಇಲ್ಲೇ ಮುದೆ ಯೋ ಏನ್ ಮಾಡಿ ಇಟ್ ಹೋಗ್ಯಾರ್ ಮನ್ಯಾಗ ಊಟ್ಟಕ್
ಒಳ್ಳೆ ಪಲಾವ
ಪಲಾವ್ ಲೆ ಮಸ್ತ್ ಅಲ್ಲ
ಮಸ್ತ್ ಐತಿ ತಿನ್ನಕ ಮಸ್ ಬಾಳಿಪ್ಪ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಐದು ಗಂಟೆಗೆ ಬಾ
ಮಧ್ಯಾಹ್ನ
ಸಂಜೆ ಮುಂದೆ ಐದಂಟೆ ಪಾಪ ಅೈತೆ ಇವಾಗ ಸೈಟ ಕಡೆ ಸೈಡ್ ಕಡೆ ಹೋಗಣಂತೆ. ನೋಡೋಣ್ಣೆ ಬಾಳಂಗಿಲ್ಲಂದ ಗೊತ್ತತ್ತಮ್ಮ ನಂಗೆ. ಅಲ್ಲಿ ಅಲ್ಲಿ ಹೋಗಿ ಅಲ್ಲಿ ಹೋಗಿನ್ ಮಾತಾಡ್ಲಿ ಅಲ್ಲ ಅಷ್ಟೊನ್ನೆ ಅಲ್ಲಿ ಹೋಗಿನ್ ಮಾತಾಡ್ಲಿಾ ಆಕಿ ನನಂಗ ಇಲ್ಲಿಪ್ಪಾ ಅದನ್ ಗೊತ್ತ ನನಗೆ ಅವ್ರಿ ಅವ. ನಂಗ ಮಾತಾ. ಮತ್ತೆ. ಡಿಗೆಲೋಗಲ್ಲ.
ಊರಿಗೆ. ಹೋಗಿದ್ದಪ್ಪಾ ಮಾನ್ಯ. ಒಂದ್ ಮಾರದಿಂದ ಹೋಗಿದ್ದೇಲ್ಲಿ.
ಹಾ.
ಹೋಗಿ. ಇಲ್ಲೇ ಹೊಸರು. ಹ. ಹ ಅಲ್ಲೆಲ್ಲಾ ನಮ್ಮ್ ಅಕ್ಕರ. ಅಕ್ಕ ತಂಗಿ ಎಲ್ಲ ಇದ್ರ. ಮಸ್ತ ಮ. ಅಡ ಮಾತಾ ಅ್ ಮಸ್ತ್ ಇಲ್ಲಿ ಅಲ್ಲಿ ನಾವ ಒಂದು ಒಣಿನ ಫುಲ್ ನಮ್ಮ ಮನ ನಮ್ಮನ ಇರದೈತಲ್ಲ.
ಯಾರ್ದೀತಿ.
ನಮ್ಮ್ ಒಂದು. ಧೋನಿ ಫುಲ್ ಹ. ನಮ್ಮ ಮನೆಯವರುದಾರ ಫುಲ್ ಅಲ್ಲಿ.
ಹಾ ಊಟ ಏನ್ ಮಾಡ್ಸಿದಿರ್ಲ್ಲಿ.
ಊಟಾ.
ಹ್ಮ್.
ಊಟ ಎಲ್ಲೂ ಸೇಮ್ಲ್ಲಿಪ ಪಲಾವ್ ಅನ್ನ ಸಾರು ಚಪಾತಿ.
ಹ್ಮ್. ಮತ್ತೆ ಅಳಗೆ ನಂಬರ್ ಕೊಡ್ತೀ. ಯಾರಿಗೆ ನಂಬರ್ ಕೊಡ್ತೀ ಅಂದ್ರಿ ಕೊಡಲ್ ಅವ್ರಿಗೆ.
ಅವ್ರದ್ದು ಎಕ್ಸಾಮ್ ಐತ್ ಅವ್ರದ. ಪರೀಕ್ಷೆ ನಡ ಆಯ್ತಿ ಇವಾಗ. ಹ ಹ ಸರ್ದು ಯಪ್ಪ ಇಂಜಿನಿಯರಿಂಗ್. ಇಂಜಿನಿಯರಿಂಗ್.
ಮ್ಮ.
ಹ ಹಾ. ಎಳ್ಳೆರಾ. ಎರಡನೇ ವರ್ಷ ಅಂತ. ಹ್ಮ್ ಕನ್ನಡ ಮಾತಾಡ್ತಮ್ಮ ಸ್ವಲ್ಪ ಹ್ಮ್ ಕನ್ನಡ ಕನ್ನಡ ಮಾತಾಡ್ತಲ್ಲ ನಿನ್ಗಿಂತ ಅಲ್ಲಿ ನಮ್ಗಿಂತ ಒಂದ್ ವರ್ಷ. ತೋಡಾಯ್ಕ.
ಮ ಸೆಕೆಂಡ್ ಇಯರ್ ಅಂತಲ್ಲಿ ಈಗ.
ಏಯ ಇದ್ದಿಲ್ಲಿ ನಾಳ ಇದ್ದ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಅಂದ್ರ.
ಇದ ಮೂರು ವರ್ಷ ಡಿಪ್ಲೊಮಾ ಕೋರ್ಸ್ ಮುಗಿಸಿ.
ಒಂದು ವರ್ಷ ಒಂದು ವರ್ಷ ಮು ತಂದೆ
ಈ ಮೂರು ವರ್ಷ ಮುಗಿತಲ್ಲಿ.
ಯಾರ್ದು ಅದ್ದಲಿ.
ಹ್ಮ್.
ಸೆಕೆಂಡ್ ಇಯರ್ ಮುಗ್ಯಾಕ ಬಂತಕ್ಕಿದಗ ನಾವವು ಈಗ. ನಾವವು ಈ ಸೆಕೆಂಡ್ಯರ್ ಚಲು ಆಕೇತ್ ನಾನ್. ಹಚ್ಚಿದ ಅಂದ್ರ ನಾ ನಾರ ಇದಕ್ ಹಚ್ಚಿದನ್ಕೋ.
ಹಾ.
ಇಂಜಿನಿಯರಿಂಗ್. ಅವಾಗ ನಂದು ಸೆಕೆಂಡ್ ಇಯರ್ ಚಾಲೋಕಿತ್ತು. ತ್ತೆ.
ನಿಂದ ಯಾಕ್ ಸೆಕೆಂಡ್ ಪಫಸ್ಟ್.
ಫಸ್ಟ್ ಇಯರ್ ಚಲುವ ಆಗಲ್ಲ ಯಾಕಳ ನ ನಾನ್ ಡಿಪ್ಲೊಮಾ. ಇ ಫಸ್ಟ್ ಇಯರ್ ಬರಲಂಗ ಒಂದ್ ವರ್ಷ ಕನ್ಸೇಷನ್ ಆಕೈತಿ.
ಹಂಗ.
ನಾ ಇಲ್ಲಿ ಮೂರ್ ವರ್ಷ ಕಲ್ತಿರ್ತಿ. ಅಲ್ಲ ಅದು- ಸಿ ಎಸ್ ಮಾಡಿದವರು ಎರಡು ವರ್ಷ ಕಲ್ತ್ ಬಂದಿರ್ತಾರೆ.
ಹ್ಮ್.
ನನ್ಗೆ ಒಂದ್ ವರ್ಷ ಕಂಜಿ ಹಂಗ್ ಬಿಟ್ಟು ನಂಗ್ ಸೆಕೆಂಡ್ ಇಯರ್ ಹಾಕ್ತಾರ ಮಕ್ಳಿಗೆ.
ಹ್ಮ್ ಊಟ ಏನ್ ಮಾಡಿದೀನಿ.
ಊಟ ಇನ್ನುೂ ಇಲ್ಲಿಪಾ ಊಟ ಏನ್ ಮಾಡ್ಯಕ್ ನೋಡಿಿಲ್ಲ ಇನ್ನು ನಾನು. ಯಾವಾಗ ಬರ್ತಾರ ಮನಗೆ.
ಸಂಜೆ ಮುಂದೆ ಬರ್ಬೋದೇನು ನಾಕ್ ಗಂಟೆ ಐದು ಗಂಟೆ. ಆರ್ಗಂಟೆ.
ಹ್ಮ್ ಹ್ಮ್.
ನ ಮಕ್ಕಳೋ ಬರ್ತಾ ಅಪ್ಪಾ.
ಹ್ಮ್.
ಯಾವ ಬಡ್ದ ಗೊತ್ತಿಲ್ಲ.
ಮ ಎಲ್ಲೋಗಿದ್ದಿಲ್ಲ ಊರಿಗೆ.
ಎಲ್ಲೋಇಲ್ಲಿಪ್ಪ ಇದ ಇದಕ್ ಹೋಗಿದ್ದೇ ಅ ಮಸ್ತ್ಲಿ ಜಗಳ ಮಸ್ತ್ ಆಗಿತ್ತ ಅಲ್ಲಿ ನಮ್ಮ ಅಮ್ಮನ ಮತ್ತ ಅವ್ಳದ್ ಅಂಕಲ್ದ ಉಳ್ಳಾಗಡಿ ಸಂಬಂದ್ ಜಗಳ. ನೋಡಕ ಆಗೀತ್ನಿ ಅವ ಫುಲ್ ಟೈಟ್ ಅಗ್ಯಾನ್ ಅವ್ಳ್ನ ಅವ್ ಬಯಂತಾನ್ ಅವ್ ನಾನ ಅವು ಊಟ ಮಾಡಾತೀವಿ ಬಂದ ಫುಲ್ಲ್ ಟೈಟ್ ಆಗ್ಯಾನ್ ಫುಲ್ ಬಂದ. ಪೃಥ್ವಿ ಉಳ್ಳಾಗಡ್ಡಿ ಇತ್ತಲ್ಪಾ. ಉಳ್ಳಾಗಡ್ಡಿ ಚೆಂಡ್
ಹ್ಮು
ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಎಲ್ಲಿ ತಂದ್. ನಾನು ಅಮ ಇಲ್ಲಲೇ ಉಳ್ಳಾಗಡ್ಡಿ ಎಲ್ಲಿದ್ ಮಾವಂತೇಲಿ. ನಾವ್ ರೂ ನಾನೇ.
ಮಮ್ಮಿಗೆ ಮಾವ್ ಉಳ್ಳಾಗಡ್ಡಿ ಎಲ್ಲಿ ತಂದ್. ಏ ನಂಗೋತ್ತಿಲ್ಲ ಅವ್ನ್ ಅವ್ನ್ ಮ್ಯಾಲ್ ಅಮ್ಮಗ್ ನಾವ್ ಅವ್ನ್ ನಮಗೇನ್ ಗೊತ್ತಿಲ್ಲ. ಪದ್ದ್
ಅ
ಎ ಹನುಮಂತ ಅಣ್ಣ ನಂಗ್ ಊಟ ಮಸ್ಸಿ. ಉಣ್ಣಾಕ್ ಹೋಗುನು ಅನ್ನಿ ಮಸ್ಕಿ ಇಸ್ಕಿ ಏನ್ ಮಾಡಾಕ್ ಹೋಗಬ್ಯಾಡ ಅಂದಾ. ನಮ್ಮ ಅಮ್ಮ ಯಾವನ್ ಮುಶಕಿಲ್ ಮಾಡಿದ್ದಾನೆ. ಯಾವ್ದ ಅಂದ್ರ ಸರಿನ ಇರಾಂಗಿಲ್ಲ ನೋಡಂದ ಹಾ. ಈಗ್ ಫುಲ್ ಡೇಟ್ ಎದ್ದ ನಿಲ್ಲ್ ಏನ್ ಮಾಡ್ತಿ ಹ್ಮು. ನಾಕ ಅಜಾ ಮಾಡಾಂಗಿಲ್ಲ.
ನಂಗ್ ಈಗ್ ದೊಡ್ಡಪ್ಪಾ ಹಿಂಗ್ ಅಂಕಲ್ ಹಿಂಗ ಅನಾತರ್. ಉಳ್ಳಾಗಡಿ ಸಂಬಂಧ ಜಗಳಾಡತಿ ಅಂದಿ ಅಂದ್ ಯಾಕ ಜಗಳಾ ಆಡ್ ಇಲ್ಲ ಒಂದ್ಯಾಡ್ಕೊಂಡ ಹೋಗ್ರ ಅಂದ್ರ ನಮ್ ದೊಡ್ಡಪ್ಪಗೂಡ ಅಂತ ತಿಗಿಟ ಏನ್ ನೀ ಅಲ್ಸ ತಿಂದನ್ ಅಲಸಿದ್ದ ಊಟ ಮಾಡ್ಸಿ ನಂಗ ನೀ. ಬೆಳಗ್ ಯೋಳ ಎಂಟ್ ಕೆಲ್ಸ ಮಾಡ ಸ್ಟಾರ್ಟ್ ಮಾಡ್ತೀವಿ ನಾವ ನಟೇ ನಂಕರೆ ಎ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ತಂಗದ ಯಾಡ್ ಪಗಾರ್ ಬೇಕ್ ನಂಗ ಯಾಡ್ ಹೊತ್ತಿನ ಪಗಾರ್ ಬೇಕ್. ಇಲ್ಲ ಅಂದ ಕಬ್ಬನ್ಯಾಗ ಹೊಡ್ಕೊ ಕಬ್ಬನ್ಯಾಗ ಹೊಡಿತೀನಿ ಅಂದ.
ಹೂ
ದೊಡ್ಡಪ್ಪ ರೊಚ್ಛ ಈದ್ದ ಬಿಟ್ಟ ಅವಾಗ ಒಂದ ರೂಪಾಯಿ ಕೊಡಂಗೀಲ್ಲ ನಮ್ಮ ಮಾಮಗ ಅನ್ಯ ಒಂದ ರೂಪಾಯಿ ಕೊಡಾಕ್ ಹೋಗ್ಬ್ಯಾಡ್ ಅನ್ನ ಅವ್ನ್ಗ. ಗ ಕಬ್ನಾನಗ ಹೊಡ್ಕೊಳ್ಳಿ ಏನರ್ ಮಾಡ್ಕೊಳ್ಳಿ ದ ಅವ ಏನೆಂತಾನ ನೀನ್ ಕೊಟ್ಟಿದ್ದು ದುಡ್ಡ್ ನೀ ನಾ ಬಳಸಿಕೊನಗಿಲ್ಲ, ದೇವರಿಗಿ ಹಾಕ್ಕಿನಂದ. ಹ ನಮ್ಮ ಮಾಮರ ರೊಚ್ಚಿ ಕಿದ್ದ ಆ ತೊಗೊ ನಾ ನಿಂಗ್ ರೊ ಕೊಡ್ತೀನಿ ದೇವರಿಗ ಹಾಕ್ಲಿಲ್ಲ್ ಅಂದ್ರ ಐತ್ಲೆ ನಿಂಗ, ಮತ್ ಆಮ್ಮೇಲ ನನ್ಗರೆ ಫೋನ್ ಮಾಡಿ ಅ ಬಾಯಿ ಮಾಡಿದ್ರಲ್ಲ ನೋಡೆ ಅಧ್ಯಕ್ಷ ಕರ್ಕೊಂಡ್ ಹೋಗಿದ್ದ ಕೆ ರಿಗಿ ಒಡೆಕ್ಕ. ಅಧ್ಯಕ್ಷ ಫೋನ್ ಮಾಡ್ತು ಎಪ್ಪಾ ಅಧ್ಯಕ್ಷ ಜಾಸ್ತಿ ಜನ ನೋಡಿ ಅಧ್ಯಕ್ಷ ನೆ ನಮ್ಮ ದೊಡ್ಡಪ್ಪನ ಮುಂದೆಳನಲ್ಲ, ಇಲ್ಲ ಸರ್ ನಾ ಅಲ್ಲೇ ಬಿಟ್ಟ ಹೋಗಿದೇ ಸರ್ ನಾ ಅಂಗಡಿ ಇಕಡೆ ನಾನ್ ಬೇರ್ಯಾ ಕೆಲಸ ಇತ್ತ ಅಂದಾನ್ ಇವನ್ ಏನ ಅಂದಾನ್ ಹೇಳ್ಲೆ ಅವ್ನ ಬಂದಿದಾ ಕೊಡ್ಸ್ಯಾನ್ ಅಂದ ಬಿಟ್ಟಾನ್. ಅವ್ನ ನೋಡಿದರ ಭಯಾ ಆ ಒಮ್ಮೆ ಅಧ್ಯಕ್ಷ ಫೋನ್ ಮಾಡಿದ ಬಂದ ಅಧ್ಯಕ್ಷಾ ಅದುಲ್ಲೇ ಸ್ಕೂಲ್ ಓದಿ ನಾವು ಸ್ಕೂಲ್ ಕುಡಿದು ಹಿಂಗೆಲ್ಲ ಗಲಾಟಿ ಮಾಡಿದರ ಸರಿ ಆಕ್ತದ ಎನ್ಲೆ ಅದ.
ಇಲ್ಲ ಇಲ್ಲ ಹೇ
ಪ್ಪಾ ಮತ್ ಜನಾಗಿನ ಎಲ್ಲ ಕೊಡುದಿದ್ದರು ಪಾಕಿಟ್ ಹೊಡತಿದ್ರ ಅವರಿಗೆ ಅಂದುಬಿಡುವೆ
ಹು
ಬಾ ಮತ್ ಬ್ಯಾಡ್ ಬುಡು ಅಂತ ಹೇಳಿ ನಮ ದೊಡಪ್ಪಾ ದೊಡಪ್ಪನಂತೆ ಹೇಳೆಲೆ ಪೊಲೀಸನ್ ಕರೆಸಿ ಇನ್ನೊಬ್ಬನ ಪೊಲೀಸನ್ ಕರೆಸಿ ಹೊಡೆದು ಒಳಕಾದ್ ಮುಂಜಾನೆಂದ ಮತ ಬ್ಯಾಡ ದೊಡಪ್ಪ ಟೈಟ್ ಆಗೆನ ಹೊರಗಮಕೊಂಡನ ಮತ್ತ ಮತ್ ರಾತ್ರಿ ಮೂರ ಗಂಟೆಕ್ಕ ಹ ಎದ್ದಬಂದನ್ಲೆಪ್ಪ ನಂಗೆ ಹೆದ್ರಿಕೆ ಮತ್ ಇವರಿಬ್ಬರ ಜಗಳ ಕೊಡ್ಲೆ ಅಲೆ ಅಲ್ಲಿದ್ದು ತಂದಕೊಂಡ ಅಲ್ಲಿ ಎಲ್ಲಾ ಮತ್ ಮಕ್ಕೊಂಡಾಗ ಕಲ್ಲುತಕೊಂಡು ತಲ್ಲಿ ಮೇಲೆ ಹಾಕಿದ್ರೆ ಏನ್ ಮಾಡೋದು
ತಕೊಂಡಿ ದಿನ ಮಾಡದಿಲ್ಲ ಐತೆ ಅವಾಗೆ ಮತ್ತೆ ಬೆಳಿಗ್ಗೆಯ ಕೆಸ ಎಲ್ಲ ಮುಗ್ದಾದ್ಮೇಲೆ ಏನ್ಮಾದ್ದು ನೆಲ್ಲೇ ಇವತ್ತು ನೀ ಹೊಡೆದು ಆ ಸಲಕೊತ ಬಿಡ್ತೇನೆ ಪ್ಪ ಸುಳ್ಳ ಮಳೆ ದನ್ ತಕೊಂಡಿ ಜಗಳನ್ನು ಆಡಿದ್ವಿ
ಹ್ಮ್
ಮತ್ ನೋಡ್ಬೇಕ ರಾತ್ರಿ ಹ ರಾತ್ರಿ ಮೂರ್ ಗಂಟೆಗೆ ಮಕೊಂಡ್ ಅ ಮೂರ್ಂಟೆಗ ಎದ್ದು ಬಂದ್ ಹಚ್ಕೊಂಡ್ ನ ಮಾ ನಮಗೆ ನಂಗೆ ಹಚ್ಚಿಕೊಂಡು ಹೌದೇನೇ
ಹ್ಮ್
ತಿಗ್ದೆ ಹೋದ ನೆಡಿ ಜತ್ ಮತ್ ಈ ಮತ್ ಬಿಸಿತ ಫುಲ್ ತಂಡಿ ಆದಿ ಫ್ಯಾನ್ ಆದ್ ಬಿಡಿ ಅಂಕಲ್ ಬಂದ್ ಪುಣ್ಯ ಬಿಡ್ಲಿ ಅಂತಿ ನಾನನ್ ಅಂತಿನಿ ನಮ್ಮ್ಮ್ಮ ತಗ್ದ ಹೋದ ನೋಡ್ನ ಬೇಜಾರ ಆಗ್ಬಿಟ್ಟಿದೆ ಏನ್ ಪ್ಪ ಅಮ್ಮನ ಮುಡಲ್ಲ ಲಂಗವ ಚೆಕ ಇಲ್ಲಪ್ಪ ಅಂತಿದೆ
ಮಾತ್
ಮಸ್ತ ಅಲ್ಲಿ ಮತ್ತ ಜಳ ಮಾಡ್ತಾರ
ಇಲ್ಲಿಯ ಮಾಮ ಮಾತಾಡ್ತಿಸ್ತಿಲ್ಲ ನಮ್ಮ ಅಮ್ಮ ಏನಂತಾರೆಲೇ ಹ ಸಾಬ್ರುಆವ ಬಂದ ಅಂದ್ರೆ ನಮ್ಮ ಅಮ್ಮ ಬಿಡೋದಿಲ್ಲ ಅಂತಾನೆ ಅವ್ನ್ ಕ್ಲಾಸಿಗೆ
ಹೂ ಹೂ
ಮತ್ತೇನಿಲ್ಲ ಬತ್ ಬೆಳಗ್ಗೆ ಕೆಲಸ ಮಾಡ್ ಹೋದ್ವಿ ಮತ್ತ ಅಲ್ಲೇ ನಾ ಮಣ್ಣಿ ದಿನ ದೊಡ್ಡಪ್ ಗೆ ನೋಡಕೆ ಮೂರ ದಿನ ಬಂದಿಲಾಯ ಲ್ಲಿ ಕೆಲ್ಸಕ್ಕೆ ನಮ್ ದೊಡ್ಡಪ್ಪ ನೋಡಾಗ ಒಂದ ಹೋಗನ ಬ್ಯಾನ್ ನಿಂತನ್ ಅದ್ ಮತ್ತ ತಗಿದ್ ಹಚ್ಚಬೇಕು ಪ್ರ್ರಿಯಾ ಇಂಜಿನಿಯರ್ಸ ನಿಂದು ನೋಡಿ ಶಗನಿ ಬಲ್ ಬಲ್ದ ಹೋಗ್ಬಿಟಿ ಚಂದ ಅವ ಬಳಿ ಒಂದ್ ಕಳ್ಳಿಗೆ ಎಷ್ಟ ಐತಲೆ ಆದ ನಲ್ವತ್ ರೂಪಾಯಿ ಐತ್ ಒಂದ್ ಕಲ್ಲಿಿಗೆ ಅಂತ ಸಾವಿರ ಹ ಸಾವಿರ ಇಡ್ತಾವ ಸಾವಿರದ ಮ್ಯಾಲ ಅದಾವ ಮತ್ತೆಷ್ಟ ಆಗರ್ಲಿ ದೊಡ್ ದೊಡ್ಡಪ್ಪ ನೋಡಾ ಬೇಜಾರ ಆಗಿ ಬಿಟ್ಟಟ ಅ ಬಂದ ಮಾರಾನೆ ದಿನಾ ಬಂದ್ ಮಕ್ಕೊಂಡ್ಬಿಟ್ಟನಂತ
ಹ್ಮ್
ಈಗ ಅವ್ನ ಕಡೆ ಇಲ್ಲ ದೊಡ್ಡಪ್ಪನ ಕಡೆ ನಾನು ದೊಡ್ಡಪ್ಪ ಪಾ ಅಂದ ಪ್ಪ ನಮ್ಮ ಯಾರ್ ಸಂಗದ ಇಸ್ಕ ಇಸ್ಕೊಡಗೆ ನಾಲಕಂ ಥೇ ಕೇಳ್ತ ರೊಕ್ಕಾ ಬೇಕಿ ನಿಂಗ ಅರ್ಜೆಂಟೀನ್ ಇದ್ರ ಅಲ್ಲ ನೀಸ್ ಕೊೊಡ್ತೀನಿಂಗ ಅ ಆದ್ರೆ ಬ್ಯಾಡ ದೊಡ್ಡಪಾ ಅರ್ಜೆಂಟ್ ಏನಿಲ್ಲ ಹಾ ಅರ್ಜೆಂಟ್ ಇದ್ರೆ ಎಲ್ಲ ನಮ್ದ ಫ್ರೆಂಡ್ ಒಬ್ಬ ನಾದಾನೆ
ಹ್ಮ್.
ಆಯತಪ್ಪ ಅಂತ. ಮತ್ ನಿನ್ನೆ ಬಂದ ಸಂಜಿ ಮುಂದ. ದೊಡ್ಡಪ್ಪ ಅಂತಪಾ ಬಿಡ್ತವಿಂಗ ರೊಕ್ಕ ಕೊಡ್ತಿ ನಾನ್ ನನಗ ಅಂತ ಬ್ಯಾಡ್ದ ಆರಾಮ್ ಕೊಡ ದೊಡ್ಡಪ್ಪಾ ಅ ಟೆನ್ಶನ್ ಇಲ್ಲ ಅಂದೇ.
ಹ್ಮ.
ಆಯ್ತ್ಪಾ ಅಂತತ್ ಮತ್ತ ಇವತ್ತು ಬೆಳಗ್ಗೆ ನ
ಹ್ಮ್, ಹ್ಮ್
ಮಳಿ ಆಗಿಬಿಡ್ತು ಇವತ್ತೆ. ಮಳ್ಳಿ ಜೋರ್ ಐತೆ ಅಂತೆ.
ಹ್ಮ್.
ದಸ ಬ್ಯಾಡ ಇವತ್ತ. ನಾಳಿಂದ ಉಣಪಾ ಅಂತ
ಮತ್ತೆನ್ಲೆ ಮಳಿನೆ ಇಲ್ಲಲ್ಲಿ.
ಇಲ್ಲಿ ಇಲ್ಲಿ ಸಿಡ್ಸೆ ಫುಲ್ ಮಳಿತಮ್ಮ ಇಲ್ಲಿ. ಇದಂಗಿಲ್ಲಂಗ
ಅಲ್ಲಿ ಇವಾಗ್, ಇವಾಗ, ಬಿ ತಗ ಮಳಿ
ಹ್ಮ ಹೌ ಅವಾಗ ನೋಡ ಫುಲ್ ಮಸ್ತ್ ಮಜಾ ಮಾಡ ಕೆಲಸ ಮಾಡಕ್ ನಿನ್ನೆ. ಸುಮ್ಮ್ ನಿಂತಂ ನೋಡ್ಡಿಪಾ ಕೆಲಸ ಮಾಡಕ್ ಮಸ್ತ್. ಮಸ್ತ್ ಮಸ್ತ್ ಪ ನಿನ್ನೆ ಫುಲ್ ಮಳಿ. ಹಂಗ ಅಂತ ಇಬ್ ಇಡಿದಂಗ ಅಳದ ಸ್ಕೂಲ್ ಅಲ್ದಾನ ಅದೇ ಹುಡುಗೀರ ಇಡ್ತಾರಲಿ ಸ್ಕೂಲ್ ಒಳಗ. ಆ ಹುಡಿಯ ಚಿಟ ಹಣ್ಣ್ ಬಿಟ್ಟಾರ್ರಪ್ಪಾ ನಾ ಏನ್ಪಾ ಹಾವ ಬಂದಿದ ಅಂತ ಹೇಳ ಮಾಡಿದ್ರೆ. ಆ ಸಣ್ಣ ಮಕ್ಳು ಸಣ್ಣ ಹಊಡದಲ್ಲಿ ಎಟತ್ ನೈನ್ತ್ ಇಲ್ಲ ಅದಕ್ಕೆಲ್ಲ ದನರ್ ದನ್ನ ಹುಡುಗ್ಯಾರ್ ಕಡೆ ಬೇಡ ಅಂತ. ಚಿಟಾನಂದ ಬಿಟಾರ್ ಪೆ ಒಳೆ ಒಂಥರ ಹಾವ ಬಂದಂಗ.
ಹ್ಮ್ ಹ್ಮ್
ನಗು ಬಡ ಅ ನಂಗ ಕೊಡು ಮದ ಬಸ್ ಸತ್ಯೀವಿ ಬಸು ಮನೆವಿ ಏಳು ಗಂಟೆ ಆಗಿತ್ತುವು ಹಿಂದ ಅದಂದ ಎಷ್ಟ ಐದು ಗಂಟೆೇಗ್ಬ ಬಿಟ್ಟೇವು ಕಟ್ಕೊಂಡ ಹೋಗಿದ್ವಿ ಅಲ್ಲಿ ಊಟ
ಏನ್ ಕಟ್ಕೊಂಡು ಹೋಗಿದ್ದೀ
ಹ ಪಾಲವ ಅನ್ನ ಸರ್ ತಿನ್ನಂಗ ಮಜಾ ಬಿಡ ಪ್ಪ ಅವ್ರ ಈಸ್ಕೊಂಡು ಕೊಂಡದ್ ಇಲ್ಲಿಪ್ಪ ಅವ್ರು ನೋಡ್ದಲ್ಲ ಚೆನ್ನಾಗಿ ಮಾಡ್ಬಿಟ್ಟು ಊಟಮ್ಮ ಊಟ ಮಾಡಣ ಮಸಾಲೆ ಒಬ್ಬನೇ ಊಟ ಮಾಡಿದೀನಿ ಅನ್ಡತಾರೆ ನಿಪ್ಪ ಅ ಅವಳ ಹಸ್ಕೊಂಡಂಗಿಲ್ಲ್ರೆ ನಂದಾದ್ರೂ ಕೊಡ್ದನ್ ಬಂದ್ರೆ ಅವಳಿಗೆ ಅವ್ಳದು ನಾನು ಮುಟ್ಟಗಿಲ್ಲ ಅನ್ನ ಸಾರೆ ಬ್ಯಾಲ ಸಾರ ಅಂತದೇ ಇರುತ್ತೆ ಮುಟ್ಟಗಿಲ್ಲ ಪಲ್ಯಗಿಲ್ಲ ತಂದಿರ್ತಾರ
ಹ್ಮ್
ಪಳ್ಳಿ ತಿನ್ನಿದೆ ತಿನ್ನಾಗ ಮಾಡ್ತಾರ ಹಂಗ ಗಲೀಜ್ ಯಪ್ಪಾ ತಂಬಕ ಬರೀ ತಂಬಾಕೆ ಸೇರಿ ನೋಡ ಫುಲ್ ಟೈಟ್ ಅವ್ರಿಗ ಏನು ಕುಡುದಿಲ್ಲ ಅಂದ್ರೆ ಅವ್ರಿಗೆ ಏನ್ ಕೆಳ್ ಚೆನ್ನಾಗಿ ಮಾಡೋಕೆ ಆಗಲ್ಲ ಅವ್ಳಿಗೆ
ಹಾ ಪಾ ಹಂಗ ನೀನೆ ನೀರ ಚಾಲುೂ ಮಾಡಿ ಮತ್ತೆ
ಹೌಳಿಪ್ಪ ಸತ್ ಆ ಆ ದಿನಾಂದಲ್ಲ ನಿಗ ಬರಿ ಇಮಲ್ ಪಾಕಿಟ್ ವೊಮಿಟ್ ಮಾಡಿ ನಿಂತೀನಿ ಅಡಿಗಿ ತಗೊಂಡ್ ಹಿಂಗ್ಲದ್ದೇನೆ. ದು ಸಂಬಂಧ ಚಿಂಗಾಮೂಳಿಯ ಬಾಲ್ ಅವಾಗ ಫಸ್ಟ್ ಟೈಮ್ ಯಾವಾಗೋ ತಿಂತಿದ್ದು ಮ ತಿಂದಿಲ್ಲ. ರೋಕನೆ ಇಲ್ಲೋ ಇವ್ಯ ತಿನ್ನಕೆ.
ಹ್ಮ್ ಹ್ಮ್ ಹ್ಮ್ ಮತ್ತ
ಮತ್ತೇ ನೀವು ನೋಡಿ ಆಯ್ತು ಒಳ್ಳಿ
ಪ್ಪಿ ಪ್ ಮನಿಯವರ ಜೊತೆ ಟ್ರಿ
ಟ್ರಿಪ್ ಯಾಕ್ ತಮ್ಮ ಟ್ರಿಪ್ ಒಳಗ ಎಲ್ಲ ಹೋಗ್ಬೇಕ್ಲೇಪ್ಪ ಹೋಗಂಬಾ ನಾನಿ ಹೋಗಣ ನಾನಿ ಹೋಗಂಬಾ. ಎಲ್ಲೋ ಒಣಲ್ಲೆ ಈಗೆ ಬ್ಯಾಡ್ ತಮ್ಮ ಇನ್ ಸ್ವಪ್ ದಿನ ಆಗ್ಲಿ ನಾವ್ ಫ್ರೆಂಡು ಬರ್ತಾಳ್ ಅವಾಗ ನಮ್ಮ ಫ್ರೆಂಡ್ ನಿಮ್ ಫ್ರೆಂಡ್ ಅವನ
ಹ್ಮ್ ಹೋಗನ್ ನೋಗ್ ಫ್ರೆಂಡ್ ಬರಸ ದಡ್ಡ ಫ್ರೆಂಡ್ ನಂಗ ಒಬ್ರಪ್ಪಾ ನಿಂಗ್
ನಂಗೆ ನಂಗಾ